ಹಲೋ
ಹಲೋ
ಕೇಳಿಸ್ತಿದೆೇನಾ
ಕೆಸ
ಹಾ ಹೇಳಿ ಏನ್ ಮಾಡ್ತಿದ
ಏನಿಲ್ಲ ಕೂತಿದ್ವಿ ನೀವು
ಆ ನಾನು ಇಲ್ಲ ನಾನು ಸುಮ್ಮನೆ ಹಾಗಿ ಓಡಾಡ್ತಾ ಇದ್ದೆ
ಹ್ಮ ಊಟ ಆಯ್ತಾ
ಮತ್ತೆ ಊಟ ಎಲ್ಲ ಆಯ್ತಾ
ಆಯ್ತ್ ನಿಮ್ದು
ಹಾ ನಮ್ದು ಆಯ್ತು ಮತ್ತೆ ಏನ್ ಸಹಚರ
ಏನಿಲ್ಲಾ ಹೇಳ್ಬೇಕಕ್ ನೋಡಿ ನೀವು
ಹಾ ನೀವೇ ಹೇಳ್ಬೇಕು ಮತ್ತೆ ಹೇಗಿತ್ತು ನಿಮ್ಮ ದಿನದಕ್ಕೆ
ಏನಿಲ್ಲ ಹಾಗೆ ಸುಮ್ನೆ ಕೂತಿದ್ವಿ ಅಷ್ಟೈಮ್ ಬೆಳಿಗ್ಗೆಯಿಂದ ಮೂವಿನೋಡ್
ಹೌದಾ ಹಾ
ಸಮಯ ಕಳೆದಿದ್ದೀನಿ ಅಷ್ಟೆ ನೀವು
ಹ ನಾನು ಇವತ್ತು ಮೊಬೈಲ್ ನಲ್ಲಿ ರೀಲ್ ನೋ ಮ ಸರಿ
ಹ್ಮ್ ಹ್ಮ್
ಮತ್ತೆ ಪರೀಕ್ಷೆ ಪರೀಕ್ಷೆ ಸಿದ್ಧತೆ ಏನಾದ ನೋಡ ಈಗನ ಪರೀಕ್ಷೆ ಇದ
ಜೊತೆ ಇನ್ನು ಏನು ಸ ಮಾಡಿಲ್ಲ ನಾನು
ಹಾ
ನಿಮ್ ನೀವು ನಿಮ ನಿಮ್ಗಿದ್ಯಾ ಪರೀಕ್ಷೆ ಈಗ
ತಗ ನಾನು ಬ್ಲಾಸ್ತ ನಂದು ಕತ
ನಿಮ್ಗೂ ಇದೆಯಾ ಪರೇಕ್ಷೆ ಹ್ಮ್ ಹ್ಮ್ ನಿಮ್ಗೆ ಯಾವಾಗಿದೆ ಪರೀಕ್ಷೆ
ನಮಗೆನೆಲ್ಲ ಆಡದ್ದೇನೆ ನಿಮಗೆ
ನಮ್ದು ಇನ್ನು ಒಂದು ವಾರ ಬಿಟ್ಟು ಇದೆ
ಹೌದಾ ಮತ್ತೆ ಏನ್ ಸಮಸ ಅಮ್ಮ ನೀ ನಿಜ ಅನ್ಕೊಳ್ಳ ನೀೂ ಓದ್ತ ನಾವು ಓದ್ಬೇಕೇತಿ ನೀವೆಲ್ಲ ಓದಿದ್ದು ನಟ್ಟಿದ್ದ
ನಾನು ನಾನು ಇನ್ನು ಓದಿಲ್ಲ ಹ ಓದ್ಬೇಕ ಇನ್ನು
ಹೌದಾ ಮತ್ತೆ ಅಡುಗೆ ಎಲ್ಲ ಮಾಡಕ್ಕೆ ಬರುತ್ತೆ ನಿಮಗೆ
ಹ್ಮ್ ಮಾಡ್ಲಿಕ್ ಬರತೆ ಸ್ವಲ್ಪ ಸ್ವಲ್ಪ ನಿಮ್ಗೆ
ನನ್ಗೂ ಸ್ವಲ್ಪ ಸ್ವಲ್ಪ ಮಾಡಕ್ ಬರುತ್ತೆ
ಹ ಹ್ಮ ಮಾಂಸಾರಿಯ ನೀವು ಅಥವಾ
ನಾನು ನಾನು ನಾನು ಮಾಂಸಹಾರಿ
ಹ್ಮ್ ಹ್ಮ್ ತುಂಬಾ ಇಷ್ಟ ಮಾಂಸಹಾರಿ ಸಸ್ಯ
ನನಗೆ ಮಾಂಸಾ
ನನ್ಗೂ ಅಷ್ಟ ಅದ ಮಾಡ್ಲಿಕ್ಕೆ ಬರುತ್ತಾ ನಿಮ್ಗದೇ ಅವಿಗೆ
ಆ ಅದು ಅಡ್ಗೆ ಎಲ್ಲ ಬರಲ್ಲ ನನ್ಗೆ ನಿಮಗ್ ಬರತ್ತಾ
ನನ್ಗೂ ಬರಲ್ಲ ನೋಡಿ ಕಲಿಬೇಕಷ್ಟೇ ಇನ್ನು ಮತ್ತೆ ಏನ್ ಅಡಗೆ ಮಾಡ್ಲಿಕ್ ಬರುತ್ತೆ ನಮಗೆ
ಹೌದಾ
ಮತ್ತೆ
ಮತ್ತೆ ಪ್ರವಾಸಕ್ಕೆ ಎಲ್ಲಾದ್ರೂ ಹೋಗಿದ್ರಾ
ಪ್ರವಾಸಕ್ಕೆ ಎಲ್ಲಿ ಹೋಗ ನೀವು
ನಾನು ಎಲ್ಲಿ ಸದ್ಯಕ್ ಪ್ರವಾಸಕ್ಕಂತ ಹೋಗಿಲ್ಲ ನೀವ್ ಎಲ್ಲಾದ್ ಹೋಗಿದ್ರ
ನಾನು ಎಲ್ಲ ಹೋಗಿಲ್ಲ
ಹೌದಾ ಮತ್ತೆ ಖಾಲಿ ಸಮಯದಲ್ಲಿ ನಿಮ್ಗೆ ಏನ್ ಮಾಡಕ್ ಇಷ್ಟ ಆಗುತ್ತೆ ತುಂಬಾ
ಏನಿಲ್ಲ ನೋಡಿ ಹಾಗೆ ಸಿಂಗಿಂಗ್ ಹಾಡ ಕೇಳ್ತಿದ್ದೀನಿ ಸುಮ್ನೆ ಕೂತಿರ್ತೀನಿ ಮೂವೀಸ್ ಎಲ್ಲ ನೋಡ್ತೀವಿ ನೀವೇನ್ ಮಾಡ್ತೀರಾ
ನಾನು ಖಾಲಿ ಸಮಯದಲ್ಲಿ ಸ್ವಲ್ಪ ಚಲನಚಿತ್ರ ನೋಡ್ತೀನಿ ಹಾರ್ಡ್ ನಾಗ ಕೇಳ್ತೀನಿ ಮತ್ತೆ ಸ್ವಲ್ಪ ಮೊಬೈಲ್ ನಲ್ಲಿ ಇನ್ಸ್ಟಾಗ್ರಾಮ್ ನ ನೋಡ್ತ ಹಾಗೆ ಸಮಯ ಕಳಿತೀನಿ ಬೆಳಿಗ್ಗೆ ಕೆಲ್ಸ ಸ ಎಲ್ಲ ಹೇಗೆ ಮಾಡ್ತೀರಾ ಬೆಳಗ್ಗೆ ಕೆಲಸ ಜಾಸ್ತಿ ಇರುತ್ತೆ ತಲಿಂಗ ಮಾಡಾಡಕ್ಕೆ
ಅಂದ್ರೆ ಅದೇ ಮನ್ಗೆ ಮನೆಗೆ ಕೆಲಸ ಮಾಡ
ಹೌದಲ್ವಾ ಮನೆ ಕೆಲ್ಸದಿಂದ ಮನೆ ಕೆಲ್ಸ ಒಂದು ಮಾಡಿ ಮುಗಸ್ಕಿಟ್ರಿ ಎಷ್ಟೋ ಆರಾಮನ್ಚ ತಲ್ವಾ
ಹೌದು
ಹ್ಮ್
ಮತ್ತೆ ನೀವು ಮನಲಿ ಇರೋದು ಹಸನ್ಗದೆ
ನಾನು ಹಾಸ್ಟೆಲ್ ಅಲ್ ಇರ್ತೀನಿ ಮತ್ತೆ ನೀವು ಓದ್ತಿದೀರಾ ಅಥವಾ ಕೆಲ್ಸ ಮಾಡ್ತಿದ್ದೀರಾ ಮತ್ತೆ ಹೇಗಿದೆ ನಿಮ್ಮ ಕಾಲೇಜ್ ಜೀವನ ಹೌದಾ ಹ ನಮ್ದು ಚೆನ್ನಾಗಿದೆ ಕಾಲೇಜಿನ
ಹ್ಮ
ತುಂಬಾ ಚೆನ್ನಾಗಿಲ್ವಾ ಒಂದ್ಸತಿ ಕಾಲೇಜ್ ಮುಗುದ್ ಬಿಟ್ರೆ ಮತ್ತೆ ಎಷ್ಟೋ ಒಂದು ನೆನಪುಗಳು ಎಲ್ಲಾ ಕಾಲೇಜಲ್ಲಿ ಇರಬೇಕಾದ
ಹೌದು ಚೆನ್ನಾಗಿರತ್ತೆ
ಮತ್ತೆ ಎಲ್ಲ ನಿಮ್ ಕಡೆ ನಮ್ಮ ಹತ್ರ ಏನಿಲ್ಲ ನೋಡಿ ಅದೇ ಮನೆಯಲ್ಲಿರ್ತ ಕಂಟಿನ್ಯೂಸ್ ಮತ್ತೆ ಎಲ್ಲಿ ಹೋಗ್ಬ
ಹಾ
ಮನೆಯಲ್ಲೇ ಇರೋದು ಮೊಬೈಲ್ ನೋಡೋದು ಕೆಲ್ಸ ಮಾಡುದು ಅಷ್ಟೇ ಜೀವನ ಈಗ ಸದ್ಯಕ್ಕೆ
ಹೌದಾ ಮತ್ತೆ
ನೀವು ಹಾಸ್ಟೆಲ್ಲ್ ಇರೋದಲ್ವಾ ನೀವು ಹಾಸ್ಟೆಲ್ಲ್ಇರೋದಲ್ ಎಲ್ಲಾದ್ರೂ ಹೋಗಟ್ಟಿರ್ತೀರ ಅನ್ಸುತ್ತೆಗೆ
ಹಾ ಹೌದು ಹೋಗ್ತಿರ್ತೀವಿ ನಾವು ಆತ್ತು ಸ್ವಲ್ಪ ಜಾಸ್ತಿ ಸುಟ್ಟಾಡ್ತೀವಿ ನಾವೆಲ್ಲ ಗೆಳತರೆಲ್ಲ ಸೇರಿ
ಈಗ ಮತ್ತೆ ಎಕ್ಸಾಮ್ ನಿಮ್ದು ಎಕ್ಸಾಮ್ ಇದೆ ಅಂತ ಹೇಳ್ತಿದ್ರಲ್ಲ ನೀ ಎಕ್ಸಾಮ್ ಆದ್ ಆದ್ಮೇಲೆ ಎಲ್ಲಾದ್ರೂ ಹೋಗ್ತಿರ್ಬೇಕಲ್ವಾ ನೀವುಗೆಳರ್ ಜೊತೆ
ಹಾ ಪ್ರವಾಸಕ್ಕೆ ಎಲ್ಲ ನಾವು
ತಿ
ಹಾ ರಜೆ ಇದ್ದಾಗ ತುಂಬಾ ಆಚೆ ಚುತಾಡ್ತಿವಿ ಪ್ರವಾಸಕ್ಕೆ ಎಲ್ಲಾ ಅ ಸಿದ್ಧತೆ ಮಾಡ್ಕೊಂತೀವಿ ಯಾವ್ ಜಾಗಕ್ ಹೋಗ್ಬೇಕು ಯಾವ ಯಾವ್ ಜಾಗನ ನೋಡ್ಬೇಕು
ಹ್ಮ್
ಎಲ್ರೊನು ಒಪ್ಪಿಸ್ತೀವಿ ನಮ. ಗೆಳೆಯ ಗೆಳತೀ ಎಲ್ರೂನು ಒಪ್ಸೀ ಹಾ ಯಾರು ಬರಲ್ಲ ಅಂದ್ರನು ಅವರನಾ ಒತ್ತಾಯ ಮಾಡಿ. ಮನವಲಿಸಿ ಪ್ರವಾಸ ಕರ್ಕೊಂಡು ಹೋಗ್ತೀವಿ.
ಹ್ಮ್ ಹ್ಮ್ ಹ್ ಈಗ ಎಲ್ಲೆಲ್ಲಿ ಹೋಗ್ ಹೋಗ್ ಬಂದಿದ್ದೀರಾ ನೀವು ಗೆಳೆಯರ ಜೊತಿ.
ಹಾ ಹೋಗ್ ಬಂದಿದ್ದೀವಿ ನಾವು ಚಿಕ್ಕಮಗಂಳೂರು ಹೋಗಿ ಬಂದಿದ್ದೀವಿ.
ಮತ್ತೆ.
ಚಿಕ್ಕಮಗಂಳೂರ ಹೊಗಬಂದ್ದಿದಿವಿ ಉಡುಪಿ ಹೊಗಬಂದ್ದಿದಿವಿ
ಹ್ಮ್ ಹ್ಮ್ ತುಂಬಾ ತಿರ್ಗಾಡಿದೀರ ಅಂದ್ರೆ ಗೇಳಯರ ಜೊತಿ.
ಹೌದು ಕಾಲೇಜ್ ದಿನಗಳಲ್ಲಿ ಎಲ್ಲಾ. ಎಲ್ಲಾ ಒಂದು ನೆನಪು ಅಲ್ವಾ ಈ ನೆನಪು ಎಷ್ಟು ಎಲ್ಲ ಸುಂದರವಾಗಿರುತ್ತೆ ಅಲ್ವಾ.
ಬರುದೇ ಇಲ್ಲ ತಿರುಗಾಡ್ಲಿಕ್ಕೆ ಅಂತ ಟ್ರಿಪ್ಗ ಪ್ರವಾಸಕ್ಕಂತ. ಎಲ್ರೂ ನಮ್ಮ ಮನೆಯಲ್ಲಿ. ಇಲ್ಲ ಅಂತಾರೆ ನನ್ನ ಹತ್ರ ಹಣ ಇಲ್ಲಾ. ಅದೇ ತರ ಹೇಳ್ತಾರೆ ಎಲ್ರು.
ನಮಗೂ ಅದೇ ತರ ಕಷ್ಟ ಬರುತ್ತೆ ಹಣ ಬೇಗ. ಸಿಗಲ್ಲ ಬೇಗ ಯಾರು ಬರಕ ಒಪ್ಕೊಳ್ಳಲ್ಲ ಆದ್ರೂ ಹೇ ಳಿ ಎಲ್ರೂನು ಒಪ್ಪಿಸಿ ಕಷ್ಟಪಟ್ಟು. ಪ್ರವಾಸಕ್ ಅಂತ ಹೋಗ್ತೀವಿ ಪ್ರವಾಸಕ್ ಹೋದಲ್ ಎಲ್ಲ ಚೆನ್ನಾಗಿ ಖುಷಿ.
ನನಗೆ ಅವರ ಅಂತೂ ಒಪ್ಪೋದೇ ಇಲ್ಲ ಅವ್ರು ಎಷ್ಟು. ಎಷ್ಟ್ ಇದ್ ಮಾಡಿದ್ರರು ನಮ್ ಅವ್ರು ಒಪ್ಪೋದನೆೇ ಇಲ್ಲ ಬರೋದನೆೇ ಇಲ್ಲ ಅವ್ರು. ಅದಕ್ಕೆ ನಾನು ಸುಮ್ಮನೆ ಇಲ್ಲಾ ಕರಿತಾನೆ ಇಲ್ಲ ಅವ್ರಿಗೆ.
ಮತ್ತೆ.
ಏನಿಲ್ಲಾ ನೋಡಿ ಹೇಳಬೇಕ ನೀವೇ.
ನೀವು ಹೇಳ್ಬೇಕು. ಮತ್ತೆ ಏನ್ ಸಮಾಚಾರ ಏನಿಲ್ಲ ನಾವು ಸುಮ್ನೆ ಕೂತಿದ್ವಿ ನೀವು.
ಈಗೇನ ಇಲ್ಲಾ ನೋಡಿ ನಾನು ಸುಮ್ಮನೆ ಕೂತಿದೆ. ಊಟ ನಿಮ್ದು.
ಊಟ ಆಯತು ನಮ್ಮ್ದ ನಿಮ್ದು ಊಟ ಆಯ್ತಾ.
ಇನ್ನು ಇಲ್ಲ ನೋಡಿ.
ಹೌದಾ
ಹ್ಮ್ ಹ್ಮ್
ಮತ್ತೆ ಸಿಹಿ ತಿಂಡಿಗಳಲ್ಲೆಲ್ಲ ನಿಮ್ಗೆ ಏನಂದ್ರೆ ತುಂಬಾ ಇಷ್ಟ ಆಗತ್ತೆ.
ಸಿಹಿಯಲ್ಲಿ ಎಲ್ಲಾ ಇಷ್ಟ ಆತರ ಏನಿಲ್ಲಾ ಮೋತಿಚೂರ್ ಲಡ್ಡು ಅಂತ ಬರುತ್ತಲ್ಲ. ಅದ ತುಂಬಾ ಇಷ್ಟ ನಿಮ್ಗೆ.
ಆ ನನ್ಗೆ ಜಾಮೂನ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ.
ಮಾಡಲಿಕ್ ಬರುತ್ತಾ ಜಾಮೂನು.
ಆ ಮಾಡೋ ವಿಧಾನ ಗೊತ್ತು. ಆದ್ರೆ ಮಾಡಿ ಯಾವತ್ತು ಮಾಡ್ಲಿಕ್ಕೆ ಯಾವತ್ತು ಪ್ರಯತ್ನ ಪಟ್ಟಿಲಾ.
ಹ್ಮ್ ಹ್ಮ್
ಹಾಗೆ.
ಮಾಡಿ ಮಾಡ್ಲಿಕ ಕಲೀರಿ ತುಂಬಾ ಚೆನ್ನಾಗಿರುತ್ತೆ.
ಆ ಹೌದು ನನ್ಗೆ ಕಲಿಯಕ್ಕೆ ತುಂಬಾ. ಇದೆ ಕಲಿಬೇಕು ಅಂತ ಆದ್ರೆ ಸಮಯನೇ ಸಿಕ್ತಿಲ್ಲ
ಬಟ್ ನೀವು ಮನೆಯಲ್ಲಿ ಇರಲ್ಲಲ್ಲ ಹಾಸ್ಟೆಲ್ ಅಲ್ಲಿ ಇರ
ಹಾ ಹೌದು ಅದಕ್ಕಾಗಿ ನ್ ಕೆಲಸ ಮಾಡೋಕ್ಕೂ ಏನು ಕೆಲಸ ಮಾಡೋದು ಕಲಿಯೋಕ್ಕು ತುಂಬ ಕಷ್ಟ ಆಗುತ್ತೆ
ಅದೇ ಅದೇ ನೀವ ರಜೆಗೆ ಮನೆಗೆ ಹೋಗ್ತರಲ್ಲ ಆಗ್ಲಿ ಕಬೇಕಕ್
ಹೌದು ರಜೆಕ್ ಹೋದಾಗ ನಾವು ಮನೇಲೆಲ್ಲಾ ತುಂಬಾ ವಿಧ ವಿಧವಾದ ಅಡಗೆ ಎಲ್ಲಾ ಮಾಡಿ ತಿವಿ
ಹ್ಮ ಅವಾಗ್ಲೇ ಕಲೀರಿ ಅಡಗೆ ಮಾಡ್ಲಿಕ್ಕೆ
ಹೌದು ಕಲಿಬೇಕು
ಮತ್ತೆ
ಮತ್ತೆ ಹೇಳಬೇಕು ನೀವು
ಏನಿಲ್ಲ ನೋಡಿ ಹೇಳ್ಬೇಕು ನೀವೇ ಮತ್ತೆ ನಿಮ್ಗೆ ಟೀ
ಹಾ
ಟೀ ಇಷ್ಟತಾನ ಕಾಫಿ ಇಷ್ಟತಾನ ನಿಂಗೆ
ನನಗೆ ಕಾಫಿ ಅಂದರೆ ತುಂಬ ಇಷ್ಟ ನಿಮಗೆ
ನಂಗೆ ಟೀ ಅಂದ್ರೆ ತುಂಬಾ ಇಷ್ಟ ಯಾಕಮ ಟಿ ಇಷ್ಟ ಆಗಲ್ವಾ
ಇಷ್ಟ ಆಗಲ್ಲ ಅಂತ ಅಲ್ಲ ನನಗೆ ಜಾಸ್ತಿ ಅದು ಕುಡಿಲಿಕ್ಕೆ ಮನಸ ಒಪ್ಪಲ್ಲ
ಹ್ಮ್ ಹ್ಮ್ ಹ
ಬೆಳಿಗ್ಗೆ ಎದ್ದು ಒಂದು ಲೋಟ ಕಾಫಿ ಕುಡ್ದ ದಿನನ ಶುರು ಗಳ ಅನ್ಸ್ಬಿಡುತ್ತಾ
ಹ್ಮ್ ನಿಮ್ಮ್ ಹಾಸ್ಟೆಲ್ ಅಲ್ಲಿ ಕಾಫಿ ಕೊಡ್ತಾರಾ
ಹಾ ಕೊಡ್ತಾರೆ
ಕೊಡ್ತಾರ ಹ್ಮ್ ಹ್ಮ್ ನಾನ್ ಮುಂಚೆ ಹಾಸ್ಟೆಲ್ಲ್ ಇದ್ದಾಗ ನಾನ್ ಮುಂಚೆ ಹಾಸ್ಟೆಲ್ ಅಲ್ಲಿ ಇದ್ದಾಗ
ಅ ಇದು ಒತಗ ಬತ ಹೊಯತ ತಸ ಹ ಹೇಳ್ದ ನಿಮ
ಮತ್ತೆ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯತು
ಹೌದು ನನ್ಗೂ ಕೂಡ ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಹೀಗೆ ಕರೆ ಮಾಡ್ತಾ ಇರಿ
ಹಾ ಧನ್ಯವಾದಗಳು
ಹಾ ಧನ್ಯವಾದಗಳು